ಹಲೋ
ಹಲೋ ಆರಾಮೇ ಇರಯ್ಯ.
ಓಹ್ ಆರಾಮ್ ಪ ಅಂತ ಪ ನೀವ್ ಆರಾಮ್.
ಹಾ ನಾವ್ ಆರಾಮ್ ನೋಡ್ರಿ.
ಏನ್ ಮಾಡ್ತಂದ್ರ
ಹಾ ಏಲ್ರೂ ನಾವು ಸ್ವಲ್ಪ ಸುಮ್ನೆ ಕುತ್ಕೊಂಡಿರ್ತೀವಿ ಸ್ವಲ್ಪ ಬೇಸಿಗೆ ಬಿಸಿಲಲ್ಲಿ ಇವಾಗ ನಳೆ ಅಲ್ಕಂತಕೊಂಡು ವಿಶ್ರಾಿ ಮಾಡ ತ್ತರಿ
ಹ್ಮ್ ಹ್ಮ್
ಹ್ಮ್ ಮನೇಲ್ಲ ಮನೇಲ್ಲ ಇದ್ದೀವಿ ಯಕಡೆ ಹೋಗಲ್ಲ
ಹಾ ಹಾ ಸ ಮತ್ತೆ ಇವಾಗ ನಾನ ಇವಾಗ ಡ್ಯೂಟಿ ಹೋಗೊಂಡ ಕಾರ್ ಬಾಡಿಗೆ ತೊಂದು
ಹಾ ಹಾ
ಅದೇಂದು ಮ್ಯಾರೇಜ್ ಪಿಕಪ್ ಇತ್ತಂತ ವೈ ಬಂದಿನಿ ಸೊಪ್ಪ.
ಹಾ ಹಾ ಕಾರ್ ಓಡಸ್ತೀರಾ ನೀವು.
ಕಾರ್ ಮನೇಲಿ ಇಲ್ವಾ ಶಿಫ್ಟ್ ಕಾರ್
ಹಾ ಹಾ
ಅದೇ ಅದು ಅದೇ ಎಜುಕೇಶನ್ ಅಂದ್ರೆ ಬಿಟ್ಟಿ ಡಿಗ್ರಿ ಮುಗುದ್ವಾ ಡಿಗ್ರಿ ಅಷ್ಟೇ ಬಿಟ್ಟ
ಎಜುಕೇಶಷನ್ ಬುಟ್ ಬಿಟ್ರ್ಯ.
ಹ್ಮ್ ಮುಟ್ಟದ ಮತ್ತ್ ಮುಂದೆ ಏನ್ ಮಾಡ್ಲಿಲ್ಲ
ಹಾ ಹಾ
ಓ ಓ ಕಾರ್ ತಣ್ಣ ಓಡಸಿದ್ರು ಅದೇ ಕಾರ್ ತಾನೇ ಕಂಟಿನ್ಯೂ ಮಾಡಿ
ಹ್ಮ್ ಹ್ಮ್ ಅದೆಲ್ಲಾ ಹೆಂಗ ಬಾಡಿಗೆ ಎಲ್ಲಾ ಹೆಂಗ್ ಬರುತ್ತೆ ನಮ್ಗ ಅವ.
ಇಲ್ಲಿ ಊರಲ್ಲಿ ಒಂದು ಅಲ್ಲಿ ಊರಲ್ಲಿ ಒಂದಷ್ಟತನ ಮಾಡಿದೆ ರಲ್ಲ ಅಂದ್ರೆ ಕಲ ಒಂದ ಕಿಲೋಮೀಟರ್ಗೆ ಹನ್ನೆರ ರೂಪಾಯಿ ಹದಿನೈದು ರೂಪಾಯಿ ಅ ಗೊ ತಗತಿದ್ವಿ ಇವಾಗಿಲ್ಲಿ ಬೆಂಗಳೂರ್ ಬಂದಿನಲ್ಲ ದನೂರು ರ್ಪೋರ್ ಅಲ್ಲಿ ಮಾಡತರು ನೀವಾಗ ಬಾಡಿಗೆ ಕಿಲೋಮೀಟರ್ ಲೆಕ್ಕ ಇಲ್ಲಿ ಹದ್ನಾರ್ ರೂಪಾಯಿ ಹದ್ನೆಂಟು ರೂಪಾಯಿ ಕಿಲೋಮೀಟರ್ ಲೆಕ್ಕ ಬರ್ತದೆ ಇ ಟ್ರಾಫಿಕ ಅಲ್ಲ ಜಾಸ್ತಿ ಇರುತ್ತೆ ಒಂದಿನ
ಹ್ಮ
ಹಂಗಾಗಿ ಸ್ವಪ ರೇಟ್ ಜಾಸ್ತಿ ಕೊಡ್ತರಿ
ಅಂದ್ರೆ ಇದನ್ನ ಎಷ್ಟು ಪಿಕಪ್ ಡ್ರಾಪ್ ಮಾಡ್ತೀರಾ ನೀವು
ದಿನ ಒಂದ ಒಂದ್ ನಾಲ್ಕ ಅಂದ್ರ ಐದ್ ಮಾರ್ತನ್ ನೋಡ
ಹ್ಮ
ಹ ನೀವು ಏನ್ ಕೆಲಸ ಮಾಡ್ತ
ನಾವು ಅದೇ ಕಾಂಟ್ರಾಕ್ಟರ್ ಬೇಸ್ ಮಲ್ಲಿ ಕೆಲಸ ಮಾಡ್ತಿದ್ವಿ ಇವಾಗ ಕಾಂಟ್ರಾಕ್ಟರ್ ಕೆಲಸ ಮಾಡಸ್ತಿದೀವಿ
ಹ್ಮ್ ಹ್ಮ್ ಹ್ಮ್
ಹ್ಮ ಅದೇ ಇವಾಗ ಕೋರ್ಮುಂಡ ಕಡೆಯಿಂದ ಇದು ಬರ್ತಲ್ಲ ಇವಾಗ ಟೆಂಡರ್ ಬಂದ ಟೆಂಡರ್ ಇಡ್ಕೊಳ್ಳೋದು ರೋಡ್ ಮಾಡ್ಸೋದು ಸಣ್ಣ ಪುಟ್ಟ ಕೆಲಸ ಏನಾದ್ರ ಶಾಲಾ ಆರಣೆ ಕೆಲಸ ಮಾಡ್ಸೋದು
ಹ್ಮ್ ಹ್ಮ್ ಹ್ಮ್
ಅವರ ಅಲ್ಲೇ ಒಳ ಚಂಡಿ ಕೆಲಸ ಮಾಡ್ಸದ ಆದ್ರ ಕೆಸ
ಹ್ಮ್ ಹ್ಮ ಅದೆಲ್ಲ ಅವ ಅಮೌಂಟ್ ಹೆಂಗಂಕ್ಷನ್ ಆಗ್ತಾರೆ
ಅಮೌಂಟ್ ಅದು ಫಸ್ಟ್ ಟೆಂಡರ್ ಹಿಂಗ್ ಬಿಡ್ತಾರಲ್ಲ ನಾವವು ಅದಕ್ಕೆ ಅಪ್ಲಿಕೇಶನ್ ಹಾಕ್ಬೇಕು
ಹ್ಮ್ ಹ್ಮ್
ಅಪ್ಲಿಕೇಶನ್ ಹಾಕಿದ ಮೇಲೆ ಅವರು ಟೆಂಡರ್ ನಮಗೆ ಶ್ಯಾಂಕ್ಷನ್ ಮಾಡ್ತಾರೆ ಯಾರು ಎಲಿಜಿಬಲ್ ಯಾರ
ಹ್ಮ್
ಆದ್ಮೇಲೆ ನಮ್ಮ್ ಅಕೌಂಟ್ ಟಸ್ ಎಲ್ಲ ಕೊಡಬೇಕು ಅದಕ್ಕೆ ನಾವ್ ಕೆಲ್ಸ ಮಾಡ್ಸಿದಂಗ ಮಾಡ್ಸಿದಂಗೆಲ್ಲ ನಮ್ ಅಮೌಂಟ್ ಎಲ್ಲ ಜಮಾ ಆಗ್ತಾ ಹೋಗುತ್ತೆ
ಹ್ಮ್ ಹ್ಮ್
ಹ್ಮ್ ಅದ ಬಂದಿರಮಂಟ್ ಬಂದಿರಮಂಟಲ್ಲ ಎಲ್ಲ ನಾವೆಲ್ಲ ಮೆಟೀರಿಯಲ್ ತಗೋಬೇಕು ಹ ಮತ್ತೆ ಮ ಲ್ಲ ಲೇಬರ್ಗೆಲ್ಲ ಪೇಮೆಂಟ್ ಮಾಡ್ಬೇಕು
ಹ್ಮ್ ಹ್ಮ್
ಅದೆಲ್ಲಾ ಇರುತ್ತ ನಮತ್ರ.
ಅಂದ್ರೆ ಸ್ವಲ್ಪ ರಿಸ್ಕ ರ ಕೆಲ್ಸ ಅಂದ್ರೆ
ಹಾ ರಿಸ್ಕ್ ಇರ್ತ ಅವ ಕೆಲವೊಂದ್ ಐತಿ ನಾ್ ನಮ್ ಪೂರ್ತಿ ನ ಮೈ ಮೇಲೆ ಬಂದ್ಬಿಡು ತಾಕಿ ಮಸ ಸ್ವಲ್ಪ ಆದಾಯ ಉಳಿತಾ
ಹ್ಮ್ ಹ್ಮ್
ಹ್ಮ್ ಮತ್ತೆ ಆಗತ್ತೆ ಕೆಲ್ಸ
ಮತ್ತ ಅವಾಗ ಅಗ್ರಿಕ ಅಗ್ರಿಕಲ್ಚರ್ ಮಾಡ್ತರ ಅವ್ ಬಿಟ್ಟ್ರ ನ
ಹಾ ಅಗ್ರಿಕಲ್ಚರ್ ಮಾಡ್ತಿದೀವಿ ಹೆಂಗೆ ಅದ್ರ ಜೊತೆ ಇದನ್ ಮಾಡ್ತೀವಿ ಹಾ ಒಂದೇ ಇದ್ರಂಗೆ ಎಲ್ಲ ಬೇರೆ ಬೇರೆ ರ ಇ ಇನ್ಕಮ್ ಇರ್ಬೇಕ ಅಂತ ಅಂದ್ಬಿಟ್ಟಾ.
ಹ ನಾವು ಏನ್ ಮಾಡಪ್ಪ ಖಾಲಿ ಕು ಏನ್ ಮಾಡ ಕಾರ್ ಡ್ರೈವಿಂಗ್ ನೋಡ್ಕೊಂಡ
ಹ್ಮ ಅದನ್ನ ಒಳ್ಳೆ ಕೆಲ್ಸದಾವ ಅದ್ರ ಅದ್ರಲ್ಲ ಚಲೋ ಐತೆ ಇನ್ಕಮ್
ಬಾ ಬಾಳ ರಿಸ್ಕ್ ಅಲ್ಸ ಬೆಂಗಗಳೂರಲ್ಲಿ ಸುಮ್ಮ್ ಟ್ರಾಫಿಕ್ ಇರುತ್ತ ಬಾಳ
ಹಾ ಟ್ರಾಫಿಕ್ಕಲೆ ಅರ್ದ ಜೀವ್ನ ಹೋಗುತ್ತೆ ನೋಡು
ತಾಸಕ್ ಇರುತ್ತೆ ಎಲ್ಲಾ ನೈಟ್ ಆದ್ರೆ ದಾಕ್ತನ್ ಬರುತ್ತೆ ಎಡ್ನೆ ಮಾಡ್ಬೇಕಲ್ಪ ಮಿಡಲ್ ಕ್ಲಾಸ್ ಫ್ಯಾಮಿಲಿಲ್ ಂದ್ರೆ ಏನಾದ್ರು ಮಾಡ
ಹಾ ಮಾಡ್ಬೇಕಕ್ ಮಾಡ್ಬೇಕಕ್ ಮಾಡಿದ್ರೆ ತುಮ್ ಮುಂದೆ ಸುಮ್ ಸಕ್ಸಸ್ ಸಿಗುತ್ತೆ
ಹ ಅದ್ರಗ ಇ ಎಂ ಐ ಇ ಎಮ್ ಐ ಕಟ್ಬಕು ಗಾಡಿ ಅದ
ಹ್ಮ್ ಮತ್ತೆ ಮತ್ತೆ ಗಾಡಿ ಈ ಮನೆ ಇರ್ಬೇಕು ಮತ್ತೆ ಸಾದನ್ನ ಕಡ್ತೀರಾ ಇವಾಗ
ಊರಲ್ಲೇನ್ ಸಾಲ ಇಲ್ಲಪಾ ನಮ್ಮ್ ಎಲ್ಲ ಒಂದು ಮೂರ್ ಲಕ್ಷ ತಗೊಂಡಿವಿ ಅದೇ ಇಷ್ಟ ಅದೇ ಅದೇ ಇಷ್ಟ ಕಾಡ್ರುಗಪ್ಪ
ಹ ಹಾ
ಹ್ಮ್ ನಮ್ಮೂರಾಗ್ ನಮ್ಮ ಫ್ರೆಂಡ್ ಇದಾರ ಚಂದ್ರಪುರ್ದವ್ರು ಅವ್ರೇ ಕೊಟ್ಟಿದ್ದಾರೆಡ್ ಕೊಡ ಬಡ್ಪ ಅಮೌಂಟ್ ಅಮೌಂಟ್ ಕೊಡ ಅಂತ ಹೇಳಿದಾರೆ
ಹ್ಮ್ ಹ್ಮ್ ಹೌತ್ ರೀ ಮತ್ತೆ ನಿಮ್ ಫ್ರೆಂಡ್ ಎಲ್ಲಾ ಎಲ್ಲಾ ಚಲ ಮನ್ಸಿ ಇರ್ಬೇಕ್ರೀ ಆತನ
ಹಾ ರೀ ಒಂದ್ ಅವ್ರ ಸ್ವಲ್ ಮನ್ಷ್ಯನ ಚಲೋ ಅ್ರೇನ್ೀ ಅಂದ್ರ ಅಮೌಂಟ್ ಫೈನಾನ್ಸಿಯಲ್ಲ್ಲಿ ಪ್ರಾಬ್ಲಮ್ ಏನ್ರಿ ಇಲ್ರರಿ ಅವ್ನಿಗನ್
ಹ್ಮ
ಅಮ ಒಬ್ನೇ ಒಂದು ಇಪ್ಪತ್ತಂದ ಇಪ್ಪತ್ತೈದು ಎಕರೆ ಒಂದ್ ಭಲಾದವಾರೆ ಅಂತ
ಹ್ಮ್ ಹ್ಮ್
ಎಲ್ಲ ಅದರಿ ಕೋಳಿ ಫಾರ್ಮಿಂಗ್ ಅದ ಎಲ್ಲಾ ಮಾಡ್ಕೊಂಡಿದನ್ರಿ ಅವ್ನು ಅದಕ್ಕೆ ಸುಮ್ ಫ್ರೆಂಡ್ಲಿ ಕೊಟ್ಟಿದ್ದ ಅನ್ ಒಂದು ಮೂರ್ ಲಕ್ಷ ಟೊಮೊಟೊ
ಹ್ಮ ಹ್ಮ್
ಆಫೀಸ್ ರಿಟರ್ನ್ ಮಾಡನ್ೀ ಇನ್ನೊಂದ್ ಲಕ್ಷ ಹೋದ್ರೀ
ಹ್ಮ್ ಹ್ಮ್
ಸಮಾರ ಮುಗಸ ಬಂದ್ ಗಸನ್ ಕೊಡ್ಬೇಕಕ್ ನೋಡ್ರ ನನಗಂತ
ಹಾ ಹಾ ಏನ್ ತುಂಬಾ ಕ್ಲೋಸ್ ಫ್ರೆಂಡ್ ಇರ್ಬೇಕು ನಿನ್ಗೆ ಅವನಿಗೆ
ಯಾಾರ ಇರ್ಬೇಕ್ರ ಅವಾಗ್ ಅಂದ ಹೈಸ್ಕೂಲ್ ಕಾಲೇಜ್ ಇಂದ ಫ್ರೆಂಡ್ ಇವಾಗ ಅವ್ನಿಿಗೆ ಮ್ಯಾರೇಜ್ ಆಗಿದ ರ ಮ್ಯಾರೇಜ್ ಆಗ ಮತ್ತೆ ಎರಡ್ ಮೂರ್ ಮಕ್ಳು ಇದ್ದಾರೆ
ಹ್ಮ್ ಹ್ಮ್ ಅಂದ್ರೆ ನೀನು ಮರ್ತಿಲ್ ನೋಡವನು
ಹ ರ ಮಧೆ ಕೊಟ್ಟನ್ೀ ಇವಾಗವರು ಯಾರ್ ಕೊಡ್ತಾರ ಇವೊಕ್ಕ ಇವಾಗ ಬಡ್ಡಿಿಲ್ಲಾರ
ಹ ಫ್ರೆಂಡ್ಶಿಪ್ ಬಾಂಗ ಚಲೋ ಅದ ನಿಮ್್ದ
ಹಾಂ ರೀ ಅದೇ ಅವಾಗ ನಮ್ ನಮ್ಮಪ್ಪ ಒಂದು ಎದ್ದ ಒಂದ್ ಮಾತ ಹೇಳ್ದ್ರೀ ರ ರಕ್ತ ಸಂಬಂಧಕ್ಕಿತ್ತ ರಸ್ತೆ ಸಂಬಂಧ ದೊಡದಂತರಿ
ಹ್ಮ್ ಚಲ ಚಲ
ಹೂಂ ರೀ ಅವಾಗ ನಾವೆಲ್ಲ ಒಂದೇ ರಸ್ತೆಲ್ ತಿರುಗಾಡದವ್ರು ಒಂದೇ ಒಂದೇ ಹೋಟೆಲ್ದಾಗ ಒಂದ ಗಂಗಾಲ ಉಂಟಾಗ ಇವಾಗ ದೊಡ್ ಮನ್ಷಿ ಆಗ್ಬಿಟ್ಟನ್ ಅವನು
ಹ್ಮ ಅವ ಮೇ ಾಕ್ಟ್ರ ನೀವ
ಹಾ ಮೀಂ ಆಕ್ತನ್ೀ ಅವಾಗ ನಾ್ ಊರ್ ಕಡೆ ಹೋಗಿರ್ತ ನಮ್ ಪಕ್ಕದಳ್ಳಿರಿೀ ಒಂದು
ಹ್ಮ್ ಹ್ಮ್ ಅ ಪಕ್ಕಳ
ಇಂದನೂರು ಕಿಲೋಮೀಟರ್ ಇಷ್ಟ ಊರ
ಹ್ಮ
ಎಲ್ಲ ಅವಾಗಾಗ ಬಿಟ್ಟ ಹ ಆತರ್ತಲ್ಲ ಎಲ್ಲಾ ಇವಾಗ ಬೆಳವರ್ ಬಂದ್ಬಿಟ್ಟನಲ್ರರಿ ಅವವಾಗ ಫೋನ್ ಮಾಡತಿರ್ತನ್ರಿ ಅವನೇ ಮಾಡ್ತಿರ್ತನ್ೀ ಇಲ್ಲ ಹ ರೀ ಅವನೇ ಮಾಡ್ತಿರ್ತಾನ ಎಲ್ಲ ನಾನೇ ಮಾಡತಾರ್ತನ್ೀ ಅವನಲ್ಲ ಫ್ಯಾಮಿಲಿ ಮಾಡ್ಕೊಂಡನ್ಿ ಸ್ವಲ್ಪ ಬೀಜ ಆಗ್ಟ್ಟನ್ ಇವಾಗ
ಹ್ಮ್ ಹ್ಮ ಮತ್ತೆ ಫ್ಯಾಮಿಲಿ ಅ್ರ ಎಲ್ಲಾರು ಬುಜಿ ಆಗದಪ್ಪಾ
ಹಾ ನಾವ್ನ ಫ್ಯಾಮಿಲಿ ಮಾಡ್ಕೊಂಡಲ್ರಿ ಅದ್ರ ಸಂಬಂ ನಾನನ್ ಅಸ್ತಿರ್ತನ್ರಿ ಏನ್ ಮಾಡ್ತತಿಪ್ಪ ದೋಸ್ತ ಅಂತ ಏನ್ ಮಾಡ ನಾನ್ ಅಸ್ತನ್ರಿ ಫೋನ್ ಅಸ್ತನ್ರಿ ಅಂದ್ರನ ಅವ್ರರು ಒಂದ್ ರೂಪಾಯಿ ಕೇಳಲ್್ರಿ ಅವ ಅವನು ಕೇಳಲ್ರಿ ಅವ್ ವೈಫ್ನು ಕೇಳಲ್ರರಿ
ಹ್ಮ್ ಹ್ಮ್
ಎಲ್ಲ ಮದುವೆ ಎಲ್ಲ ಅವ್ರ ಮದುವೆಲಿ ಅವರು ಮನ ವೈಫ್ ಮನೆಯವರ ಅವರು ಅವ್ರ ಅವರು ಸ್ವಾದ್ರತ್ತೆ ಮಗಳ್ರಿ ಅವರು. ಅವಾಗ ಹಂಗ ಹಂಗ ಅವ್ರೇನ್ ರೊಕ್ಕ ಕೇಳಲ್ರಿ ಅವ್ರ ವಯಸ್ಸಾದ್ರು ಕೇಳಲ್ರಿ ಅವ್ರೇನ್ ಕೇಳಲ್ರಿ
ಅದೇ ಸ್ವಲ್ಪ ರಿಚ್ ಕಾಯಿ್ ಇರ್ಬೇಕ್ರ ಅದಕ್ಕೆ ರೊಕ್ಕದ ಬಗ್ಗೆ ಜಾಸ್ತಿ ತೆರಿ ಕೆಡಸಿಲ್ಲ
ಹಾ ರಿಚ್ ಆದ್ರೀ ಕ್ಯಾಂಡಟ್ ರುಚ್ ಆದ್ರಿ
ಇನ್ನೊಬ್ಬ್ರ ಯಾರ್ನ್ ಇದ್ರ ಇದ್ಮೇಲೆ ಹಂಗಡ ತಗೊಬ ಬಿಡ್ತಿದ್ರರಿ
ಹೌದೌದ್ರಿ ಹಂಗ ಅದ್ರಿ ಇವಾಗ ಮಂದ ಫುಲ್ ಮನೆ ಬಂದ ಕುಂತತ್ ಬಿಡ್ತ ರೀ್ ರೊಕ್ಕ ಅಂತ ಹೇಳ್ರ ರೊಕ್ಕ ಕೊೊಳ್ಳಲ್ ಅಂದ್ರಿ ರೀ
ಹ್ಮ್ ಬಡ್ಡಿ ಬಡ್ಡಿ ಅಷ್ಟು ತೋತಾರೆ ಇವಾಗ ಮಂದಿ
ಬರ್ಡೆ ಅಷ್ಟತ್ ಅವರೆ ತೋತಾರೆ ಬ ಬೇರೆವರಿಗೆ ತ ತೊತದೆ ಮೂರು ಗಂಟೆ ತೊತರ್ತರ್ದೆ ಅದೇ ನನಗಂತ ಬಡ್ಡಿ ತಗೊಂಡಿಲ್ರ ಅವರು
ಅಂದ್ರೆ ಇವರ್ದೇನ್ ನಿಮ್ ಫ್ರೆಂಡ್ ಅಂತರ ಅವರೆಲ್ಲ ಫುಲ್ ಬಡ್ಡಿ ವ್ಯವಾರ ಇರ್ಬೇಕಲ್ಲಾ ಊರಲ್ಲಿ?
ಹಾ ಬಡ್ ವ್ಯವಾರ್ದಗ ಒಂದು ಇಪ್ಪತ್ರಿಂದ ಇಪ್ಪತ್ತೈದ್ ಲಕ್ಷ ಬಡ್ಡಿಯವರದ ಮತ್ತ ಮನೆ ರೆಂಟ್ ಕೊಡ್ತಾರ್ರಿ ಬೇರೆಯವ್ರಿಗೆ ಒಂದು ಒಂದು ಜ ಜೆಸಿಬಿ ಅದ ರ ಅದ್ರ ಜೆಸಿಬಿ ಡೈಲಿ ಬಂದ್ ಆಳ್ತಾರೆ ಅವ್ರಗ ಮಂತ್ಲಿ ಮಂತ್ಲಿ
ರಿಚ್ ಆದ್ ಬಿಡಪ್ಪ ನಿಮ್ ಫ್ರೆಂಡ್ ಅವ್ರ ಅಂದ್ರ ಏನ್ ಏನ್ ಅವಶ್ಯಕತೆ ಬಿದ್ದ ಎಲ್ಲ ಎಲ್ಪ್ ಕಳ್ಬೋದ
ಮಾಡ್ತನ್ೀ ಎಲ್ಪ್ ಮಾಡ್ತನ್ ಮಾಡ್ತನ್ಿ ನಾವವು ಏನು ಡ್ರಿಂಕ್ ಮಾಡಕ್ ಕುಂತ್ರಿ ಫೈನಾನ್ಸಿಯಲ್ ಪ್ರಾಬ್ಲಮ್ ಇತದ್ರ ಅವಾಗ ಫೋನ್ ಪೇ ಮಾಡ್ತನ್ೀ ಎಲ್ಲಾ ಮಾಡ್ತನ್ೀ
ಹ್ಮ್ ಎಲ್ಲ ಜೀವ ಜೀವ ಕೊಡ ಫ್ರೆಂಡ್ಸ್ ಇರ್ಬೇಕು
ಏ ಇದು ಅನ್ ರಾಂಗ್ ರಾಂಗ್ ಎಂಗಾಮಸ್ ಹಂಗ ಅಂದ್ರೆ ಸ್ವಲ್ಪ ಆದ್ರೆ ತಲಿ ತಲಿ ಒಂದ್ ಸ್ವಲ್ಪ ಅರ್ಕ ಅದ ಅವನೀಗ ಸಪಗರೇ
ಹ್ಮ್ ಮತ್ತರ ಮತ್ತೆ ಅವೆಲ್ಲ ಅಷ್ಟೆಲ್ಲ ಬಿಸ್ನೆಸ್ ಇ ಸ್ವಲ್ಪ ನಾದಬ್ ಪ್ರಾಬ್ಲಮ್ ಆಗ ತಿಳಿಯಲ್ಲ ಪರಕ್ ಆಗದ ಬಿಡಿ ಯಾರಿಗ್
ಹ ಹ ನ್ರ ಇವಾಗ ಇವಾಗ ಇಪ್ಪತ್ತ್ ಮೂೂರ್ ಇಪ್ಪತ್ನಾಕು ಏಜ ಅದಾರ ಹೇಳ ಎಯ್ ಎಮ ಎಲ್ ಎಮ ಎಲ್ ಎ
ಹಾ
ಕಾಂಟಾಕ್ಟ್ ಬಂದ್ರೆ ಮಲೆ ಪಿ ಕಾಂಟಾಕ್ಟ್ ಅದ ರಿ ಮ್ಯಾರಜ ರಿ ಇಪ್ಪತ್ತೆರಡು ವರ್ಷ ತುಂಬ ಸರಿ ಅವಾಗ ನೀವ್ ಮ್ಯಾರೇಜ್ಮಾಡ್ಕೊಂಡನ್ರೀ ಆವಾ
ಹ್ಮ
ತಾಲೂಕ ಎಮ್ ಎಲೆ ಬರ್ತವಲ್ರರಿ ಆ ತಾಲೂಕ ಎಮ ಎಲೆ ಮದುವಿ ಕರ್ಸಿದ್ರಿ ಅವರು ವಿಸಿಟ್ ಮಾಡ್ಕೊಂಡರಿ ಹೋಗ್ಯರಿ ಎಮ್ ಎಲ್ ಎ
ಹಂಗ ಅಮ್ಮ ಅವನ್ ಅಂದ್ರ ಪುಲೆಲ್ಲ ಬಜ್ಜಿ ಆಗ್ಬಿಡ್ರಿ ಕೆ
ಅವ್ರು ಅವರು ಎ ಮ್ಮೆ ಲೆ ಇನೋ ಕಾರು ಸ್ವಿಫ್ಟ್ ಕಾರ್ ಹಬ್ಲಿ ಎಲ್ಲ ಒಂದ ಐದರಿಂದ ಆರು ಕಾರ್ ಬಂದಿದ್ದವ್ ರಿ ಅವತ್
ಹ್ಮ್ ಹ್ಮ್ ಎಲ್ಲ ಈ ನೀವೆಲ್ಲಾ ಮಾತಾಡ್ ನೋಡೆ ಗೊತ್ತಾಗುತ ನನ್ಗೆಲ್ಲವು ಹ ಎಲ್ಲ ಕ್ಯಾಂತ ಎಲ್ಲ ಒಜ್
ವಜ್ೋಗ್ರ ಅವ್ರು ಬೀಗರ್ ಶಾಕ್ ಆಗ್ಬಿಟ್ಟಾರ್ರೀ ನಮ್ಮ ಅಳಿಯ ಇಷ್ಟು ಇಷ್ಟು ರಿಚ್ದ ಇದಾರ ಅಂತ ಕೇಶಿಂದ್
ಹಾ ಹಾ ಇರ್ಬೋದು ತಗರಿಿ ಅ್ಣ ಇರ್ಬೋದ ಇರ್ಬೋದು ಹಂಗಗೆ ಸಿಂಪಲಿಟಿ ಅಂದ್ರೆ ಏನ್ ಕೊಳ್ಳಗನ ಬಂಗಾರ ಚೆನ್ನಾಗಲ್ಲ
ಏ ಹಂಗೇನಲ್ರರಿ ಕಳ ಬಂಗಾರ್ ಚ ನಾವ್ ಹಾಕ್ದಂಗ್ ಸಿಂಪಲ್
ಹಾ
ಒಂದ ಸಾವಿರ ರೂಪಾಯಿ ಶ ಪ್ಯಾಂಟ್ ಹಾಕ್ತಾನ್ರಿ ಅಷ್ಟೇ ರೀ ಒಂದ್ ಐದರಿಂದ ನೂರು ರೂಪಾಯಿ ಮತ್ ಪ್ಯಾಂಟ್ ಇದು ಹಾಕ್ತಾನ್ರಿ ಸ್ಲಿಪ್ಪರ್ ಹಕ್ತನ್ರಿ
ಹ್ಮ್ ಅದೇ ಮನ್ಷಾ ಎಷ್ಟ್ ಹತ್ರಗ್ ಬಡ್ದ್ರ ಅ್ರ ನೆಲ್ ದಷ್ಟನ್ ಬೆಳದಿರ್ತಾನ ಅಲ್ರ
ಅಂದ್ರೆ ನಮ್ ಫ್ರೆ್ ನಂಬರ್ ಕೊಡ್ತೀನ್ರೀ ಯಾರಂದಂದ್ರೀ ಅವನ್ ನೋಡಿ ಕಲಿಯಂತ ಗೆಸೆಯಿಂದ ಇವಾಗ ಹಂಗ ನೋಡ್ರಿ ಅವಂತ ಹ
ಮತ್ತೆ ನಿಮ್ ಫ್ರೆಂಡ್ ಕೂಡ ಯಾವಾಗ ಟ್ರಿಪ್ ಪ್ಪ ಹಿರಲ್ರಾವಾಗಣ
ಇಲ್ಲರೀ ಅವ ಫ್ಯಾಮಿಲಿ ಟ್ರಿಪ್ ಮಾಡ್ಕೊ್ಬ ಬಿಟ್ರನ್ರೀ ಎಲ್ಲಾ ಈಗ ನಮಗಗ್ ಬಿಟ್ಬ ಬಿಟನ್ರೀ ಅದ್ರ ಅಂತಲ್ಲಿ ಅಂತತ್ರಿ
ತಂದಿ ಇರ್ಬೇಕು
ಅವಂದರಿ ಒಂದು ಒಂದ್ ಅವಾಗ ನಾವ್ ಪಿಯುಸ ಪಿಯ ಯುಸಿ ಟೈಮ್ ಹೇಗಿದ್ದೇವಿ ನಾನಂದು ಬೊಂಡ ಎಂಟೂರು ಸರ್ಬಂದ ತ ರ ಕರ್ಚ
ಹಾ
ಇದು ಒಂದು ನಮ್ ಇನ್ನೊಬ್ ಫ್ರೆಂಡ್ ಅದನ್ರಿ ಪ್ರಭು ಅಂತ ಅಂದ್ರಿ
ಹಾ
ಉಲಫ ಫ್ರೆಂಡ್ ಶರಣ ಅಂತನ್ ನಮ್ ಮೂವರ್ದದು ಖರ್ಚು ಅವನೇ ನೋಡ್ಕೊಂಡ ಅಂದ್ರಿ ಎಲ್ಲಾರ್ದು
ಹ್ಮ್ ಹ್ಮ್ ಅಂದ್ರೆ ರೊಕ್ಕ ಎಷ್ಟನ ಹೋಲಿ ಒಟ್ ಎಂಜಾಯ್ಮೆಂಟ್ ಆಗ್ಬೇಕ್ ರು
ಹ ಎಂಜಾಯ್ಮೆಂಟ್ ಫುಲ್ ಎನ್ಜಾಯ್ಮೆಂಟ್ ಫುಲ್ ಎಂಜಾಯ್ಮೆಂಟ್. ನಾವ್ ಎಲ್ಲರು ಡ್ರಿಂಕ್ ಮಾಡ್ತೀವ್ರಿ ನಾ ಮೂವರು ಡ್ರಿಂಕ್ ಮಾಡ್ತೇವ್ರಿ. ವೈನ್ಸ್, ಸಿಗರೇಟ್ ಅಂತ ಎಲ್ಲಾ ಮಾತಾಡ್ಬಾರ್ದ್ರಿ ಅಂದ್ರೆ ನಾವೆಲ್ಲಾ ಚಿಲ್ ಇರ್ತೇವ್ರಿ ಆದ್ರೆ ಅವ ಒಂದು ಅಸಭ್ಯವಾದ ಮಾತಾಡಲ್ರಿ ಕೆಲಸ ಮಾಡಲ್ರಿ ಫುಲ್ ಫುಲ್ ಡೀಸೆಂಟ್ ಡೀಸೆಂಟ್ ಹುಡುಗರೇ
ಹ್ಮ್ ಹ್ಮ್ ಹೌದ ತಗ್ರ ಸ್ವಲ್ಪ ನಮ್ ಭೇಟಿ ಮಾಡ್ಸ ಆತ್ತಗ
ಸರಿ ಸರಿ ಸರಿ
ಹ್ಮ್ ನಾನೀಗ್ ಫೋನ್ ಮಾಡ್ತೀನ್ ತಡಿ ನಿಂಗೆ.
ಇವಾಗ ಇಡಲ್ರಿ ಇವ
ಹ್ಮ್ ಹಾ